ಹ ಹಲೋ ಅಣ್ಣ ಹ್ಮ ಅದು ನೀ ಫೋನ್ ಮಾಡಿದ್ರ ಪ್ರೊಫೈಲ್ ಫೋಟೋ ಹುಡುಗಿ ಬರತ್ತದಲ್ಲ.
ಏಯ್ ನೀನ್ ಫೋನ್ ಮಾಡೋದ್ರು ಹುಡುಗಿದ್ ಬತ್ತಯಿದೆ.
ಮತ್ ನಾ ಹುಡಗಿದ್ದೀನಿ.
ಹುಡ್ಗುಂದ್ ಬರ್ತಾ ಇರ್ಬೇಕ್ ನೋಡು.
ಇಲ್ಲ ಹುಡುಗಿನೆ ಬರ್ಲತ್ತದ.
ಏನ್ ಮಾಡ್ತದಾಳ ಅಕಿ ಪ್ರೇಮ.
ಅವ್ರು ಫೋನ್ ನೊಂಡ್ಕಂಡ್ ಮಕ್ಕಡೊಳ.
ಜೊತೆಗ್ ಸಡಕಂತಾಳ್ವಾಳು -
ಏಕೆ ಏನಾರ ಅಂತಿರ್ಬೇಕು.
ನಾನ ನಾನ್ ಏನು ಹೊಂದಿಲ್ಲವ್ವ. ಅವ್ಳೆ ಅಂತಳೆ ಅವ್ಳ ಸೆಡ್ಕಂತಾಳೆ.
ಅಕ್ಕಿ ಅಂದ ಅಕ್ಕಿ ಜಟ ಕೊತಾ ಯಾಕ್ ಏಳು
ಯಾಕೆ ಅವ್ಳಿಗೆ ಗೊತ್ತು.
ಏನು ಅಂದಿದ್ಯೇ
ಏನು ಅಂದಿಲ್ಲ.
ಹ್ಮ್
ಅಣ್ಣ ಇವ್ರೀ ಸಿ ತಂದೋರೀ ಬಾ ತನಕೆ ಹೊತ ಫಸ್ಟ್ ಸೆಮಿಂದ ಹೇಳ್ತನಿ ಒಬ್ಬರು ಬರ್ಲಿಲ್ಲಾ ನನ್ ಜೋಡಿ.
ನಡಿ ಆಯ್ತು ಹೋಗನ್ ನಾವೇ. ಮಮ್ಮಿ ಗ್ ಹೇಳು ನಿಮ್ಮಮ್ಮಿ ಗ್ ಹೇಳು.
ಹ್ಮ್
ಮಮ್ಮಿ ಕಳಿಸ್ತಾರನ್ಸುತ್ತಲ್ಲ.
ಮಮ್ಮಿನೂ ಕಳಿಸ್ತಾರೆ ಅಂದ್ರೆ ಕಳಿಸ್ತಾರೆ. ಜೊತೆಗ್ ಯಾರ್
ಸಿಂಗದೂರಿಗೆ ಯಾ ಗೊತ್ತು.
ಹ್ಮ
ಸಿಗಂದೂರು ಒಳಗ
ಹ್ಮ್
ಹ ನಂಗ ಅ ದೇವರು ಇಷ್ಟ
ಮನೆ ದೇವ್ರಾ
ಅದು ಹೆಣ್ಣು ದೇವ್ರ
ಹಾ
ಹರಿ ಕೃಷ್ಣನಾ ಹಾ
ಮತ್ತೆ ಇನ್ನೊಂದರದ್ ನಮ್ಮ ಪಪ್ಪಾಗನುೂ ಇಷ್ಟ ದೇವ್ರ ಅದಕ್ಕ
ಹೌದ ಮೈಸೂರ ಚಾಮುಂಡೇಶ್ವರ ಗ ಹೋಗಬಹುದ ಅಲಾ
ಹ್ಮ್ ನಂಗದು ಗೊತ್ತೆ ಇಲ್ಲಲ್ಲಾ ಅಷ್ಟು ದೂರ ಕರ್ಕೊಂಡ್ ಹೋಗಕ್ಕ ಯಾರಿಲ್ಲ
ನಾವು ಇದಿವಿ ಅಲ್ಲಾ
ಅವು ನೀನೇ ಪ್ರಭು ಬಂದ್ರ ಅಷ್ಟೇ ಬರ್ತೀನಿ. ಪ್ರೇಮಗೊಳ ಮಮ್ಮಿ ಅವ್ರ ಮಮ್ಮಿ ಎಲ್ಲಿಬಿಡಲ್ಲ ಇನ್ ಸಣ್ಣ ಮಗು
ಅವ್ರ ಮಮ್ಮಿ ಎಲ್ಲೂ ಬಿಡಲ್ಲ?
ಹು ಹ ಹ ಮುದ್ದಿನ ಮಗಳು ನಮಗಗೆಲಾ
ಮುದ್ದಿನ ಮಗಳಲ್ಲಾ ಬಿಡು
ಹ್ಮ್
ಅವು ಮಕೆ ಅವ್ರ ಮನೆ ಅಷ್ಟು ಯಾರ ಬೇರ ಮಕ್ಳ ಒಂದ ಆಟು ಸಾಕಲ್ಲ ಅವ್ರ ಮನೆಯಾಗ ಸಾಕದಂಗೆ
ಎಲ್ಲಿ
ಅವ್ರ ಮನ್ಯಾಗ ಸಾಕ್ತಂದ ಬೇರೆ ಯಾರಾರ್ ಮನೆಗೂ ಸಾಕಲ್ಲ ಮಕ್ಳನ ಹಗೆ ಹಂಗ ಮಾಡ್ತಾರೆ
ಅಷ್ಟ ಕೇರ್
ಹೂ
ಬೇರ ಯಾರು ಕೇರೆ ಮಾಡಲ್ಲ ಅವ್ಳ್ನ ಅಷ್ಟು ಅಷ್ಟೊಂದ ಬೇರೆ ಯಾರು ಕೇರೆ ಮಾಡಲ್ಲ ಅವಳಣ್ಣ ಹಂಗ್ ಮಾಡ್ತಾರೆ
ಅದು ಸ್ವಲ್ಪ ಹಂಗೆ ಮಾಡ್ತಾರೆ
ಇನ್ನಾ ಸಣ್ಣ ಕೂಸು
ಹ ಹ
ಮತ್ತ ಏನಮ್ಮ ಸಮಾಚಾರ
ಏನು ಇಲ್ಲ ನೀನ್ ಬರ್ತಡೇ ಯಾವತ್ ಅವತ್ತ ಅದಾವೋ ಏನ ಸುಮ್ಮ ಅ ಎಂಟ ಸ್ಕೂಲಿಗೆ ಅಡ್ಮಿಷನ್ ಮಾಡ ಮುಂದ ಇತ್ತಗ ಹಚ್ಚಿದ್ರದ ಅದು
ಹ್ಮ್ ಅದೇ ಅವಗೆ ನಾಳೆ ನನ್ ಬರ್ತಡೆ ಹಾ
ಅವತ್ಯದಾ
ಹ ಹ ಹೆ ಹಾ
ಅವತ್ ಯ್ದ ಕರ ನೀವತದಾ ಹ್ಮ್ ನೀ ಶೋ ಚಲೋ
ಚಲದ
ಅಕ್ಕಿ ಕೇಳಂದಳು
ಚೆನ್ನ
ನಿ ಇಷ್ಟ ಆಯ್ತ ಡಬಲ್ ಇಷ್ಟ ಆಗಿರ್ಬೇಕು ಹ್ಮ
ಹಾ ಅವಳೇ ಇಷ್ಟ ಅಂತೆ ಮತ್ತ ಅವ್ಳಿಗೆ ಕೊಟ್ಟಿದ್ದು ಇಷ್ಟ ಆಗಲ್ವ ಏನಲ್ಲ
ಏನಂದ
ಏನು ಇಲ್ಲಮ್ಮ ಏನು ಹೇಳಲಿ ನಾನು ಏನು ಹೇಳಿಲ್ಲ
ನೀ್ ಅಕ ತಿ ನೋಡು ಗತ್ತೈತ್ ನನಗ
ಏನು ಬರ್ತೀರಲ್ಲಿ ಕವರ ಹೇಳಿ ನೀವೀಗ
ಹ್ಮ
ಫರಕ್ ಬರ್ತಿರಲಿಲ್ಲೇಏನ್ರೀ
ನಾ ಬರಲ್ಲ ಪಕಿ ಕಕೊಂಡು ಹೋಗ
ಆಗ್ಕ್ಬರಲ್ಲ
ನಾವ್ ನಂಗ ಕ ಉಸ್ತವಣ್ಣ
ಸಮ ಇರೋದ ಇಟ್ ಕಾಲು ಹೋಗ ಎಡಾ ಆಯ್ತು
ಹಾ ತಾಲ ತಕ ಇಲ್ಲಿ ಬರ್ಬೇಕಾದ್ರ ಮಸ್ತ ಬಾಪ ಬೈತಾವಳ ನನಗೆ ಎಷ್ಟು ಗೊತ್ತ
ಹಾ
ನಮ್ಮ ಮನ್ಯಾಗಷ್ಟು ತಿರುಗಾಡಂಗಿ ಇನ ಇ ಇನ್ನೊಂದ್ ಗತ್ತ ನಮ್ಮಿ ನನಗೆ ನಾ್ಊರ ಇರ್ಬೇಡ ಅಂತ
ಹಾ
ನಮ್ಮಮ್ಮಿ ನನಗ ನಮ್ಮ್ ಊರಾಗಿ ತಗೊಳ್ಳೋದೇ ಇಲ್ಲ ಮಟ್ಟ
ದೆನು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
ನಮ ಅಂಟಿ ಊರಿಗೆಳಸ್ತಾ ಅವ್ರ ತಂಗಿ ಊರಿಗೆ
ತಂಗಿಯ ಊರಿಗೆ
ಹಾ ನಮ್ಮ ಮಮ್ಮಿ ತಂಗಿ ಊರಿಗೆ
ಹ್ಮ
ಹ
ಹ್ಮ್
ಅಲ್ಲ
ನಾನನ್ ನಿನ್ ಫಸ್ಟ್ಗೆ ಗ್ರೂಪಿಗೆ ಅ ಹುಡುಗ ಅಂತ ಹೇಳಿ ಸೇವವ ಸೇರ್ರಿಸಬಿಟ್ಟಿದ್ದೆ
ದಿಗೆ
ನಿನಗೆ ಹುಡುಗರ ಗ್ರೂಪ್ ಗೆ
ನನ್ನ ನೀ
ಹ್ಮ
ಹ್ಮ್ ನಿಂದು ಬರಿ ಇಂಥವೇ ಗೊತ್ತಾಗಲ್ಲ
ನಾವು ಯಾವ್ದೋ ಹುಡುಗನ ಪೋಟ ಇಟ್ಟಿದ್ದಲ್ಲವವಾ
ಹುಡುಗರ್ ಪೋಟೋ ಇಟ್ರೆ ಹುಡುಗುರು ಇರ್ತಾರ ಯಾರದ್ರ ಅಣ್ಣ ತಮ್ಮ ಇರ್ತಾರ
ಅಪ್ಪು ಅಂತ ಇತ್ತು ಕೆಳಗೆ
ಅಪ್ಪು ತಂದೆ ನಾವು ನನ್ ತಮ್ಮಗ ಪ್ರೀತಿ ಅಂತ ಕರಿತೀವಿ
ಹಾ
ಅದಕ್ಕ
ಅದಕ್ಕ ಫೋನ್ ತಗೆದಿಲ್ವಾ
ಹ್ಮ
ನೀನ್ ಇರ್ಬೇಕಲ್ಲಾ ಗ್ರೂಪಿಗೆ ಗ್ರೂಪ್ನೊಳಗೆ
ಯಾವ್ದು ಬಾಯ್ಸ್ ಗ್ರೂಪ್ ಒಳಗ
ಹ್ಮ್
ಅವ್ವಾ ನಾ ಯಾವತ್ತದು ಅದು ಗ್ರೂಪ್ ಕ್ರಿಯೇಟ್ ಮಾಡ್ ಅದೇ ಊರಾಗಿದ್ದಾವಲ್ಲಾ ನಾವು ಗ್ರೂಪ್ ಕ್ರಿಯೇಟ್ ಮಾಡೋದಾಗ ನಂಗೆ ಮೆಸೇಜ್ ಬಂದಿತ್ತು ಅದು ಕ್ರಿಯೇಟ್ ಮಾಡಿ ಗ್ರೂಪ್ ನನ್ನ ಪ್ರೇಮ ಫೋನ್ ಅಚ್ಚಿ ಆಕೆ ಏನ್ ಅಂತಳ ಈ ಎಕ್ಸಿಟ್ ಆಬಡಲ್ಲ ಇರ್ಲ್ಲ ಅಲ್ಲೇ ಇರು ಅವ್ರ ಏನಾರ ಮಾಡತರ್ಕೋತ ಕೇಳ್ಸ್ಕೊ ಕಾಲೇಜ್ ಬಗ್ಗೆ ಏನ್ ಹೇಳ್ತಿರ ಅಂದ್ರೆ ಕೇ ಳಕಿ ಇಲ್ಲಾಂದ್ರೆ ಹೋಗ ಎಕ್ಸಿಟ್ ಆಗತಿ ತಂದ್ಳ ಹ್ಮ್ ಆಯ್ತ ಅಂದೇ ಅಷ್ಟೇ ಇಂತ ಅ ಇಲ್ಲಿ ಬಂದವಲ್ಲಾ ಇ ಇಲ್ಲಿ ಬರ್ನಾ ಎಕ್ಸಿಟ್ ಆಗಿರ್ನಾ ಅದು ನನ್ನ ಅಂಜಿಂಜ ಚಿ ಇನ್ನೊಂದ್ ರೆವತಿ ಆತಿದ್ದೆ ನಿನ್ ಪ್ರೇಮ ಬ್ಯಾಡಂದ್ರ
ಪ್ರೇಮ ಇಂತ ಅವೆಲ್ಲ ಮಾಡ್ತಾಳ ಏನಂತ ಏನಂತ ಮಾಡ್ಯಾಳ
ಅಂದ್ರೆ ಎಕ್ಸಿಟ್ ಆಗ್ಬೇಡ ಅವ್ರ ಏನ್ರ ಕಾಲೇಜ್ ಬಗ್ಗೆ ಮಾತಾಡ್ತಿರಂದ್ರ ಗೊತ್ತತದ ನಮ್ಗ ಬೇಕಾದ್ರ ಕಾಲೇಜ್ಗೆ ಹೋದಾದ ಆದ್ಮೇಲೆ ಎಕ್ಸಿಟ್ ಆಗುವಂತೆ ಅಂತಿದ್ಲು
ಹಾಂ ಹಾ ಹಾ
ತಲೆ ಕೆಟ್ಟಿದು ಅದು
ಹೌದೇನು
ಹ್ಮ್ ಎಕ್ಸಿಟ್ ಆಗಾನ ಗುರು ಏನೋ ಮೆಸೇಜ್ ಹಾಕಿದ್ದ ಏನ್ ಗುರು ಯಾಕ ಗುರು ಗ್ರೂಪ್ ಇಂದ ಎಕ್ಸಿಟ್ ಅದು ಆಗಿದಯಾ ಆತ ಆಮೇಲೆ ಅವಣ್ಣ ಹೇಳಾದ್ಮೇಲೆ ನೀನೇನ ಅಲ್ಲಾ ಮೆಸೇಜ್ ಮಾಡಿದ್ದು ಏನೋ ಮೆಸೇಜ್ ಮಾಡಿ ಡಿಲೀಟ್ ಮಾಡಿದ್ದಿಯ ಅಣ್ಣ
ನೀರು ನೀರ್ ಇಲ್ಲ ಕನೊಲೊ ಅದೇ ಬಾಕ್ಸ್ ತೊದಿಡ್ರಲ್ಲಿ ನನ್ನವಲ್ಲ ಹಲೋ
ಏನೂ ಮೆಸೇಜ್ ಮಾಡಿ ಡಿಲೀಟ್ ಮಾಡಿದ್ದಲ್ಲನಾ
ಯಾರು ಗುರು ನ
ನೀ
ಯಾವಾಗ
ಆವಾಗೆ ಆ ಗ್ರೂಫ್ ಇಂದ ಎಕ್ಸಿಟ್ ಆಗಾನೆ
ಹಾಯ್ ಬ್ರೋ ಅಂತ ಹಾಕಿದ್ದೆ ಹಾಯ್ ಬ್ರೋ ಯಾಕೆ ಯಾಕೆ ಎಕ್ಸಿಟ್ ಆದ್ರಿ ಅಂತ ಯಾಕಿದ್ದ ಅನ್ಸುತ್ತೆ ಆವಗ ಗೊತ್ತಾಯ್ತು ನೀನು ಹುಡುಗಿ ಅಂತ. ಹ್ಮ ಹ
ಹ
ಮತ್ತೇನ್ರಿ ಸಮಚಾರ. ಹಾ
ಏನು ಇಲ್ಲ ಸೌಕರ್ ಏನ್ ತಿನ್ನತಿ ಏನು.
ನಾವ್ ಯಾವ್ ಊರಿಗ್ ರಿ ಸವ್ಕರು.
ಸ ಎನ್ ಸೌ ಸೌಕಾರ ಅಂದಿಲ್ಲ ನಾ. ಸೌಕಾಶ ನಿ ಸೌಕಾಶ ಅಂದ್ರೆ ನಿಧಾನ.
ಹೌದೆನು.
ಅದಿಕ್ಕೆ.
ಮತ್ತ್ಯಾಹ್ನವ ತಂಗಮ್ಮ ಏನ್ ಮಾಡ್ತಾಳ ಅವಳು ಉರ್ಮಿ ಬುಡಿಮಿ ಬುಡಿಮಿ.
ಊರ್ಮಿ.
ಬುಡ್ಮಿ ಬುಡ್ಮಿ.
ನಿಂ ಪ್ರೇಮ. ಜಗಳ ತೆಗಿತವಳಲ್ಲಿ. ಹ
ಬುಡ್ಮಿ ಅನ್ನನ್ಸತಿ ಜೋರಾಗಿ ಅವಳಿಗೆ ಬುಡ್ಮಿ ಅಂತ ಕೂಗು ಜೋರಾಗಿ.
ಬುಡ್ಮಿ.
ಹ್ಮ್ ಜೋರಾಗ್ ಕೂಗು.
ಎ ಬುಡ್ಮಿ. ಅವನೇ ಅನ್ನು ಅಂದ. ಯಾರಿಗದು ಯಾರ್ ನೀನೆ ಇನು ನೀನೇ ಅನು ಅಂದಿದಿ ನೀ ಅಂದಿದಿ.
ಇನ್ನೊಂದ್ ಸತಿ ಅನ್ನು.
ಬುಡ್ಮಿ.
ಜೋರಾಗ್ ಕೂಗು.
ಹೆ ಹೋಗ ಒಲ್ನಾ ಅವಾಗಕಡೆಕ್ಕಿ ಬಯ್ತಾ.
ಇನ್ನೊಂದ್ ಸತಿ ಕೂಗು.
ವಲ್ಲ.
ಇದೊಂದ್ ಸತಿ.
ನೀನೆ ಅನ್ನು ಅಣ್ಣ.
ಹ್ಮ
ಡೈಲಿ ಅನ್ನಾತನ್ ನೋಡ್ ಬೈದಿತನ್ ನೋಡು.
ಬುಡ್ಮಿ ಅನ್ನು.
ಹ್ಮ್
ಜೋರಾಗನ್ನು.
ಹೋಗ್ ಆಕಡೆ ನೀನೆ ಅನ್ನು ನನ್ ವಲ್ಲ.
ಏ ಅನ್ನು ಬುಡಿಮಿಯನ್ನು ಮೂರಕ್ ಮುಕ್ತಾಯ ಮಾಡು ಅನ್ ಹೇಳ್ತೀನಿ.
ವಲ್ಲ.
ಅನ್ನುವ ಹೇಳ್ತೀನಿ.
ನೀ ಅಲ್ಲ ನನಗೆ ಹೇಳು ಮೊದಲು
ಅಡ್ರೆಸ್
ಅಲ್ಲ
ಹ್ಮ್
ನೀ ಇಟ್ಟಿದ್ದೀರಿ ಹ್ಮ್ ಏನು
ಮಾಡ್ತೀನಿ ಲೈನಲ್ಲಿ ಇರು
ಸರ್ ನೇಮ್ ಅದು